ಹ
ಆರಾಮಾಗಿದ್ದೀರಾ
ಹಲೋ
ಹಲೋ ಆರಾಮಾಗಿದ್ದೀರಾ
ಹಾ ಚೆನ್ನಾಗಿದ್ದೀಿ ನೀವು
ಚೆನ್ನಾಗಿದ್ದೀನಿ ಊಟ ಆಯ್ತಾ
ಹಾ ಆಯ್ತು ನಿಮ್ದಾಯ್ತಾ ಊಟ
ಹಾ ಆಯ್ತು
ಹ್ಮ್ ಮತ್ತೆ ಏನು ಸ್ಪೆಷಲ್ ಇವತ್ತು ಊಟ
ನಮ್ಗೆ ನಮ್ಗೆ ಇವತ್ತು ದೋಸೆ ಕೊಟ್ಟಿದ್ರು ದೋಸೆ ಶೇಯಂಗ ಚಟ್ನಿ ಕೊಟ್ಟಿದ್ರು ಸೇಂಗ ಚಟ್ನಿ ಆಲೂಗೆಡ್ಡೆ ಡ ಪಲ್ಯ ಕೊಟ್ಟಿದ್ರು
ನೀವು ಏನ್ ತಿಂದ್ರಿ
ನಾವು ಚಪಾತಿ ಪಲ್ಯ ಹ್ಮ್ ಮತ್ತೆ ನಾವು ಡೈಲಿ ಬೆಳಿಗ್ಗೆ ಹೊತ್ತು ಕಾಳ ನ್ನನಸಬಿಟ್ಟು ಪಲ್ಯ ತರಮಡಾಕೂತೀವಿ ಅದ್ರಲ್ಲಿ ತುಂಬಾ ಏನಾರ್ ಶಕ್ತಿ ಕೊಟ್ಟತ್ರಿರಿ
ಹೌದಾ
ಮತ್ತೆ
ಹೌದು ಹಸಿಿಕಾಲ್ ತಿಂದ್ರೆ ತುಂಬಾ ತುಂಬಾ ರಕ್ತ ಎಲ್ಲಾ ಚೆನ್ನಾಗಿ ಸಂಚಲನ ಆಗುತ್ತೆ ಚೆನ್ನಾಗಿ ಬರುತ್ತೆ ಅಂತ
ಹೌದೌದು
ನಮ ತಾತವರುೂ ಹಾಗೇ ಹೇಳ್ತಿದ್ರು ಮೊದ್ಲು ಅದು ತಿಂದ್ರಿ ಇ ತಿನ್ರಿ ಅಹ್ ಕಾಲು ತಿನ ರಿ ಮತ್ತೆ ರಾಗಿ ರಾಗಿ ಅಂಬಳಿ ಕುಡರಿ ರಾಗಿ ಮುದ್ದೆ ತಿನ ರಿ ತರ ಹೇಳ್ತಿದ್ರು
ಹೌದೌದು ಅವೆಲ್ಲ ತಿಂದು ಚೆನ್ನಾಗಿ ಗಟ್ಟಿಯಾಗಿರ್ತಾರೆ ಅಂತ ಬಿಟ್ಟು ಅವ್ರ ಹೇಳ್ತಾರ
ಹೌದು
ಮತ್ತೆ ನಿಮ್ಮೂರ್ ಕಡೆ ಏನು ವಿಶೇಷ
ನಮ್ಮೂರ್ ಕಡೆ ವಿಶೇಷ ಅಂದ್ರೆ ಇಲ್ಲೊಂದು ಬೆಟ್ಟ ಇದೆ ಆ ಬೆಟ್ಟಿಕ್ ಸ್ವಲ್ಪ ಜಾಸ್ತಿ ಹಾ ಜಾಸ್ತಿ ಮಾಹಿತಿಗಳೇ ಇದೆ ಏನಂತೆ ಎಲ್ಲಾರು ಒಂದ್ ನಮ್ಮೂರ ಹತ್ರ ಇರೋದುೇ ಇದು ಒಂದು್ ಬೆಟ್ಟ ಈ ಬೆಟ್ಟಗೆ ಒಂದು್ ಬೆಟ್ಟ ಇದೆ ಹುಲ್ಲು ಅಂದ್ರೆ ನಮ್ ತಾತ ಅವರು ಕಾಲದಿಂದ ಹೇಳ್ತಿದ್ರಿ ರು ನೈಟ್ ಆದ್ರೆ ಆ ನೈಟ್ ಆದ್ರೆ ಅಲ್ಲಿ ಯಾರು ಓಡಾಡ್ ವರ್ದು ಆತರ ಎಲ್ಲಾ ಹೇ ಹ ಹ ಅದು ಸುಮ್ಮನೆ ಓಡಾಡು ನೈಟು ಅಲ್ಲೆಲ್ಲಾ ಓಡಾಡ್ಬಾರ್ದು
ದ
ಹಾ ಇಲ್ಲಾ ಏನಿಲ್ಲ ಬಟ್ ಮ ಏನು ಅಂದ್ರೆ ಪುರಾಣದ ಕಾಲದಿಂದ ನಮ ತಾತ ಅವ್ರು ಅವರೇ ಹೇಳಿ ಅವರು ತಾತ ಅವ್ರಂದ ಹೇಳ್ಕೊಂಡ್ ಬರ್ತಿದ್ರಂತೆ ನೈಟ್ ನೈಟ್ ಓಡಾಡ್ಬಾದಲ್ಲಿ ಆತರ ಎಲ್ಲ ಏನು ಅದು ಅಂತ ನನ್ಗೂ ಗೊತ್ತು ಇರ್ಲಿಲ್ಲ ನಾನ್ ನಮ್ಮ ತಾತನೇ ಎಷ್ಟ ಎಷ್ಟೋ ಸಲ ಕೇಳಿದೀನಿ. ಏನು ತಾತ ಅದು ಯಾಕೆ ಓಡಾಡು ಆದು ಅಂತ ಒಟ್ಟದು ಅವಾಗಿಂದ ಬಂದಿರೋದಂತೆ. ಮತ್ತ ಮತ್ತ ಪ್ರತಿ ಸಂಜೆ ಅಂದ್ರೆ ಪ್ರತಿ ಹ್ಮ ಪ್ರತಿ ಸಂಜೆ ಅಲ್ಲಿ ನಮ್ಗೆ ಅ ದೀಪ್ ಒಂದು ದೀಪ್ ಪಾಣಿಸ್ತಾರೆ. ಲೈಟ್ಗಳೆಲ್ಲ ಆಫ್ ಮಾಡ್ತಾರೆ ಅಲ್ಲಿ
ಹೌದಾ ಏನೇನ್ ದೀಪ ಹಂಚ್ ಹಚ್ತಾರೆ ಅಂದ್ರೆ ತುಪ್ಪದ ದೀಪ
ಹಾ ಇಲ್ಲ ಅದು ನಿಂಬೆೇಕಾಯಿನ ಇದ ಮಾಡಿ ಅದರೊಳಗಡೆ ಹತ್ತಿ ಹಾಕಿ ಅಂಟಿಸ ತರೆ ಹ ಮತ್ತೆ ಆ ಮಣ್ಣಿಂದ ಮಾಡಿರ ಅ ಮಣ್ಣಿಂದ ಮಾಡಿ ದೀಪ ಅನ್ನಿಸ್ತಾರೆ.
ಹಾ ಹ ವಾಸನೆನೇ ಒಂತರ ತುಂಬಾ ಚೆ
ಹೌದು ಅದರ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ. ಮಣ್ಣಿಂದ ಮಾಡಿರೋ ಮಡಿಕೆನೇ ಆಗ್ಲಿ ಹ
ಮತ್ತೆ ಉದ್ಬತ್ತಿ ಮಾಡ್ತಾರೆ ನಮ್ ಕಡೆ ಹೂವ ಅವೆಲ್ಲಾ ಹಾಕಿ ಎಲ್ಲ ಚೆನ್ನಾಗಿ ಪುಡಿ ಮಾಡಕೊಂಡು ಅದ ಉಂಡೆ ತರ ಕಟ್ಬಿಟ್ಟು ದೃಷ್ಟಿ ಮತ್ತೆ ಎಲ್ಲ ಹೋಗುತ್ತೆ ಅಂತೇಳ್ಬಿಟ್ಟುಾರೆ
ಹ ಅದ್ರಗಿಂತೂ ಇನ್ನು ಮಣ್ಣಿ ಮಣ್ಣಿನಲ್ಲಿ ಮಾಡೋ ಪ್ರತಿಯೊಂದು ಚೆನ್ನಾಗಿರುತ್ತೆ ಇವಾಗ ಮಡಿಕೆ ಮಾಡ್ತಾರೆ ಬೊಂಬೆಗ್ಗಳು ಮಾಡ್ತಾರೆ ನಮ್ ಸೈಡು
ಹ
ಮಡಿಕೆ ಅಂದ್ರೆ ಹಾ ಬೇಸಿಗೆ ಕಾಲದಲ್ಲಂತೂ ಮಡಿಕೆ ನೀರ್ ಕುಡಿದ್ರೇನೆ ತಂ ವೇತಂಪು
ಹೌದೌದು ನಮ್ಮ ಅಜ್ಜಿ ಊರ ಕಡೆ ಎಲ್ಲ ಮಡಿಕೆಯಲ್ಲೇ ಮಾಡೋದು ಮಡಿಕೆಯಲ್ಲೆ ಊಟ
ನಿಮ್ ಮಡಿಕೆ ನೀರು ಹ ಮಡಿಕೇಯಲ್ಲಿ ತಿಂದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಅದು ಅದು ರುಚಿನು ಚೆನ್ನ ಬರುತ್ತೆ ನೀರು ಅಷ್ಟೆ ಸಿಹಿಿಯಾಗಿರುತ್ತೆ ಇವಾಗ ಆಚೆ ಎಲ್ಲ ಉಡಕ ಬಂದಿರ್ತಿ ಬಂದು ಆ ಮಡಕೆಯಲ್ಲಿರೋ ನೀರ್ ಕುಡುದ್ರೇನೆೇ ಒಂಥರ ಮನಸ್ ಶಾಂತಿಿಯಾಗಿರುತ್ತೆ
ನೆಮ್ಮದಿ ತೃಪ್ತಿಯ ತರ ಅನ್ಸುತ್ತೆ
ಹೌದು ನನ್ಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಮಡಿಕೆ ನೀರು
ಹೌದ
ಹ ಇವಾಗಂತೂ ಮಾವನ್ ಇವಾಗ ಹಾ ನಮ್ಮ ಚಿಕ್ಕಪ್ಪ ಅವ್ರ್ದ ತೋಟ ಇದೆ ಮಾವಿನಕಾಯಲಿ ತುಂಬಾ ವೆರೈಟಿ ವೆರೈಟಿ ವೆರೈಟಿ ಇರುತ್ತೆ
ವಿಧ ವಿಧ ಆಮ
ಹೌದು ವಿಧ ವಿಧವಾಗಿ ಇರ್ತವೆ ಇವಾಗ ಹಣ್ಣ ಆಗದಿರತ್ತೆ ತಿಂದ್ರೆ ತಿನ್ನು ತಿಂದ್ರೆ ಚೆನ್ನಾಗಿರೋ ಬೇರೆ ತರ ಇರುತ್ತೆ ಹಣ್ಣ ಆದ್ಮೇಲೆ ತಿಂದ್ರೆ ಚನ್ನಾಗಿರ ಬೇರೆ
ಹೌದೌದೌದು ತುಂಬಾ ಚೆನ್ನಾಗಿರುತ್ತೆ
ಹಾ ಮತ್ತೆ ಮಾವಿನಕಾಯಿನ ಹಾ ಮಾವಿನಕಾಯಿನ ಚಾಕೋದಲ್ ಹೌದು ನಮ ತಾತ ಅವರೆೆಲ್ಲಾ ಹೇಳ್ತಿರ್ತಾರೆ ಚಾಕೋದಲ್ ಕಟ್ ಮಾಡ್ಬಾರ್ದು ದು ಮಾವಿನಕಾಯಿ ಚೆನ್ನಾಗಿರಲ್ಲ ಹ ಹೌದು ನಮ ತಾತವರೆಲ್ಲಾ ಹೇಳ್ತಿರ್ತಾರೆ ರುಚಿ ಹೊಗಬಿಡುತ್ತೆ ಅದು ಉಪ್ಪು ಮೆಣಸಿನ್ಕಾಯಿ
ಹಾ ಹೌದು ಹೌದು
ಪಚ್ಚಡಿ ಮಾಡಿ ತಿಂದ್ರೆ ಹೌದು ಕಲ್ಲಲ್ಲಿ ಎಲ್ಲಾ ಹೊಡೆ್ದ ಅದು ತಿಂದ್ರೆ ಅವಾಗ ಒಂಥರ ತುಂಬಾ ಚೆನ್ನಾಗಿರುತ್ತೆ ಆತರ ತಿನ್ನೋದು ನಮ್ಗಂತೂ ಅಹ ನಮ್ಮ ಅಜ್ಜಿಯವ್ರ ಊರ್ಗ ಹೋಗಿ ಆತರ ತಿನ್ ನಮ್ಮ ಅಜ್ಜಿ ರೂರಲ್ ಆತರ ಎಲ್ಲಾ ತಿಂದು ಜೋಕಾಲಿ ಇರುತ್ತೆ ಅಲ್ಲಿ ಒಣಿಗೆ ಮರ ಇರುತ್ತೆ ಒಂದ್ ದೊಡ್ಡ್ ವನ್ಗೆ ಮರ ಇದೆ ಅದಂತೂ ನಮ್ಗೆ ತುಂಬಾ ಮೆಮೊರಿ
ಹ
ಮನಗ ಮರದತ್ರ ಜೋಕಾಲಿ ಹಾಕಿರ್ತಾರೆ
ಉಪುಕಾರ ಆಗ್ಬಿಟ್ಟು ಚೆನ್ನ ಉರ್ದುಬತ್ ಪಚಡಿ ಮಾಡ್ಕೊಂಡು ತಿನ್ಬೇಕು ತುಂಬಾ ಸಕತ್ತಾಗಿರುತ್ತೆ ಹ್ಮ್
ನಮ್ಮ ಅಜ್ಜಿ ಸೀಮೆ ಕಲ್ಲ್ ಎಲ್ಲಾ ಹಾಕ ಹ್ಮ
ಹೌದೌದು
ನಮ್ಮ ಅಜ್ಜಿ ಜೀನೆಯಿಂದಾನೇ ಜೋಕಾಲಿ ಎಲ್ಲಾ ಹಾಕಿರ್ತೀವಿ ಆಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರ್ತಿತ್ತು ಹಾ ಮಗದ್ರ ನ ಮರ ಇರುತ್ತೆ ಅಲ್ಲಿ
ಹಾ
ಅಲ್ಲಿ ದೊಡ್ಡದೊಂದು ಒಣ್ಗೆ ಮರ ಇದೆ ಅದು ತುಂಬಾ ವರ್ಷ ವಷಗಳಿಂದ ಇದೆ ನಮ್ಮ ತಾತ ಅವ್ರೇ ಏನೋ ತುಂಬಾ ವರ್ಷಗಳಿಂದ ಇದೆ ಆ ಮರ ಅಲ್ಲಿ ಆಟ ಆಡ್ ದೊಡ್ಡದಾಗಿದೆ ಫುಲ್ ನಾವು ಮನೆಯಲ್ಲಿರೋರೆಲ್ಲ ನಾ ನಮ್ಮಮ್ಮ ಅವ್ರ ಅಂತು ಸ ಸೀರೆ ಕೊಡ್ತಿರ್ಲಿಲ್ಲ ನಮ್ಮ ಅಜ್ಜಿನ ಯಾವಾಗೂ ಕೇಳಿ ಇಸ್ಕೊಂಡ ಹೋಗಿ ಜೋ ಕಲಿ ಹಾಕಿ ತೂಗೋದು ಒಬ್ಬರು ತೂಗೋದು ಇನ್ನೊಬ್ಬರು ನಕೋದ
ಚನಗ
ಚೆನ್ನಾಗಿ
ಇನ್ನು ನಮ್ಮ ಹೌದ ಹೌದ್ ಇನ್ನು ಜೊತೆ ಸೇರಿ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವುತುಂಬಾ ಆಟ ಆಡ್ತಿದ್ವಿ ಮರಕೋತಿ
ಹಾ
ಆಟಗಳಾ ಅಂದ್ರೆ ತುಂಬಾ ಆಟಗಳು ಹಾಡತಿದ್ವಿ
ಬೇಸಿಗೆ ಅಂದ್ರೇನೆ ಅದೇ ಅಲ್ವಾ ಅಜ್ಜಿ ಮನೆ ಆಟ ಆಟ ಆಡೋದು ಮಾವಿನಿಕಾಯಿ ಕಾಯಿ
ಊಟಗಲೋ
ಜ್ಯೂಸು ಹಾ ಅದಂದೆ ತುಂಬಾ ಇಷ್ಟ
ಹ್ಮ್ ಮ
ಒಂದ ಕೊಂದು ಅದ್ರಲ್ಲೂ ನಾವಂತೂ ಇನ್ನು ಫುಲ್ಲ ಅಂದೆ ನಾವು ಜಾಸ್ತಿ ಜನ ಮಕ್ಕಳು ಚಿಕ್ಕ ಮಗಳ ನಾ ಎಲ್ಲರೂ ಸೇರಿ ಆಡೋದೆೇ ಬೇಲ್ವಾ ಮತ್ತ ಮರದ ಕೆಳಗಡೆನೆ ಆ ಸುತ್ತಾಡಬೇಕು ಹೂ ಬಿಸಲ ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ತತಿತ್ತು ಹ್ಮ್ ಆ ಬೆಡ್ ಬಿಡಿ ಅಲ್ಲೋಗ್ಬೇಡ್ರಿ ಅಂತ ಹೇಳ್ತಿರ್ತಾರೆ. ಆ ನಾವಂ
ಹುಂ
ಕೋತಿ ಎಲ್ಲಾ ಆಡ್ತಿರ್ಲಿಲ್ಲ ಚಿಕ್ಕವಾಗ.
ಹುಂ ಹುಂ
ಮಾಡ್ತಿರ್ಲಿಲ್ಲ ಜೋಕ್ ಕಳಿ ಮತ್ತೆ ಇಪ್
ಹುಂ
ಒಂದ್ ನದಿ ದ ಗೀಚ್ ಬಿಟ್ಟು ಅವು ನಮ್ಮಲ್ಲಿ ಯಾರ್ ದೊಡ್ಡ
ಹಾ
ಅವ್ರ ಮಧ್ಯದಲ್ಲಿ ನಿಂತ್ಕೊಂಡ್ ನದಿ ಅಂದ್ರೆ ಎಲ್ಲರೂ ಅದ್ರಗಡೆ ಜಿಗಿಯೋದು. ಎಂದೆ ಆತರೆಲ್ಲಾ ಆಟ ಬಿ
ಹೂಂ
ಅತ್ತೆ ಟೋಪಿ ಅಮ್ಮ ಟೋಪಿ ಆತರ ಎಲ್ಲಾ ಏನೇನು ಹುಂ ಟೋಪಿ ಅಮ್ಮ ಟೋಪಿ ಆಡ್ತಿದ್ವಿ ನಾವ್ ಎಷ್ಟು ಖುಷಿಯಿಂದ ಹುಂ
ನಾವು ಎಲೆಗಳಲ್ಲಿ ಪಿಪಿ ಮಾಡ್ಕೊತಾ ಇದ್ವಿ. ಎಲೆ ಹೆಂಗ ಆ ತರ ಎಲ್ಲ ಮಾಡ್ಕೊತಿದ್ವಿ. ಹುಂ, ಹಲೋ
ಅ ಶಬ್ದ ಪಿಪಿಯ ಶಬ್ದ
ಮತ್ತೆ ಹ ಅಲ್ಲೇ ಎ
ಪರಿಸರದಿಂದ ಹ ಪರಿಸರದಲ್ಲಿ ಸಿಗೋದೇ ಚೆನ್ನಾಗಿರುತ್ತೆ.
ಬಚನಾ
ಅಂಗಡಿಯಿಂದ ಕೊಂಡ್ಕೊಂಡ್ ಬಂದಿ ದಕ್ಕಿಂತು ಪರಿಸರದಲ್ಲಿ ಸಿಗ್ ಗೋವಿ ತುಂಬಾ ಚೆನ್ನಾಗ್ ಅನ್ಸುತ್ತೆೆ.
ಹೌದೌದು ಮತ್ ಮಂಗತೆ
ಹಾ
ವಾಸನೆ ರುಚಿ ಅಲ್ಲೇ ಅಡ್ಗೆ ಮಾಡಿ ಅಲ್ಲಿ ತಿಂದ್ರೆ ಇನ್ನೂ .
ಹೌದು ನನಗೂ ಅವದೆ ತುಮ್